ನಮಸ್ಕಾರ ರೀಪಾ
ನಮಸ್ತೆ ನೀವ್ರ ದೊಣ ಮಂದಿ
ನೀವ್ರಿ ನಾಕಲ್ಲ
ನಾವ್ ಎಲ್ಿರಿ ಹೇಳ್ರಿ
ಇವಾಗ ನೀವೇ ಎಲ್ಲಾ ದೊಡ್ಡೋರಮ್ಮ
ಹಬ್ಬ ಎಲ್ಲಾ ಆಸೆ ಹರ್ಷ ಇದಿದ್ದೀರಾ ನೀವದ್ರಿ ದೊಡ್ಡ ಮಂದಿ
ಹ್ಮ ನೀವು ನಾವ ಏನು ಅದಕ್ೇಳಿದ್ ನಾವು ದೊಡ್ಡ ಮಂದಿಗ್ ನಮಸ್ಕಾರ ಇಷ್ಟೆಲ್ಲಾ ಹಬ್ಬ ಮಾಡ್ಬಿಟ್ಟು ಇವಾಗ
ನಮ್ ಕಡೆ ಆಗ್ಬೇಕು ನಿಮ್ ಕಡೆ ಆಗ್ಬೇಕು ವ್ಯತ್ಯಾಸ ಆಯ್ತ
ಹ್ಮ್ ಹಬ್ಬ ಎಲ್ಲಾ ಒಂದೇ ತರ ಆಚರಿಸೋ ಪದ್ಧತಿ ಬೇರೆ ಬೇರೆ
ಹಾ ಅದೇ ನೀವೇನ್ ಮಾಡಿದ್ದೀರ ಹೇಳಿ ನೋಡಣ ನ ಆಮೇಲ್ ನಾನು ಹೇಳ್ತೀನಿ
ನಾವೇನು ಹಬದಲ್ಲಿ ಹೊಸ ಬಟ್ಟೆ ತಗೋತೀವಿ ದೇವ್ರ ಪೂಜೆ ಮಾಡ್ತ ವಿ
ಹ್ಮ್
ಆಯ್ತು ಮನೆಯವ್ರ ಎಲ್ಲಾ ಸೇರ ದೇವರು ಪೂಜೆ ಮಾಡ್ಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡ್ಬಿಟ್ಟು
ಹ್ಮ್
ನಾವು ಸ್ವಲ್ಪ ಆಹಾರವವನ್ನು ಸ್ವೀಕರಿಸಿ
ಹ್ಮ್ ಅಪ್ಪ ತಡ್ಗೆ ಅಂತ ಏನ್ ಸ್ಪೆಷಲ್ ಮಾಡ್ತೀರಾ ನೀವು
ಹಬ್ಬದ ಅಡ್ಗೆ ಅಂದ್ರೆ ಇವಾಗ ಲಕ್ಷ್ಮೀ ಪೂಜೆ ಆ ತರ ಏನಾದ್ರು ದೇವ್ರ ಪೂಜೆ ಮಾಡಿದ್ರೆ ಒಬ್ಬಟ್ಟ ಮಾಡ್ತೀವಿ
ಹ್ಮ್ ಅಂದ್ರೆ ಬೇರೆ ಬೇರೆ ಹಬ್ಬಕ್ಕೆ ಬೇರೆ ಬೇರೆ ತರ ಅಡ್ಗೆ ಮಾಡ್ತಿರ ನೀವು
ಹಾ ಅಂದ್ರೆ ಆಲ್ಮೋಸ್ಟ್ ಒಬ್ಬಟ್ಟೆ ಮಾಡದು ಹೋಳ್ಗೇನೆೇ ಮಾಡ್ತೀವಿ
ಹ್ಮ್ ಹೋಳ್ಗೆ ಒಂದೇನಾ
ಹಾ ಹೋಳ್ಗೆ ಹುಗ್ಗಿ ಅದೇನಾದ್ರು ಸುಮ್ನೆ ಅಷ್ಟೇ ಚಿಕ್ದಾಗಿತ್ತು ಹಬ್ಬ ಅಂತಂದ್ರೆ ಶಾವಗೆ ಪಾಯ್ಸ
ಹ್ಮ್ ಉಗ್ಗಿ ಅಂದ್ರೆ ಏನು ಹೆಂಗ್ ಮಾಡ್ತೀರ ನೀ
ಅದನ್ನ ಅದು ಉುಗ್ಗಿ ಮಾಡೋದು ಗೋಧಿ ಸಿಗುತ್ತೆ
ಹ್ಮ್
ಅದು ಅಂದ್ರೆ ರಾತ್ರಿ ನೆನ್ಸಿಕ್ಬೇಕು ಬೆಳಿಗ್ಗೆ ಎದ್ದು ಅದ್ನ ಕುದುಸ್ತಾರೆ.
ಹ್ಮ್.
ಅದ್ರೊಳಗೆ ಬೆಲ್ಲ ಬೇಕಿದ್ರೆ ಯಾಲಕ್ಕಿ. ಅದ್ನ ಹಾಕ್ಬಿಟ್ಟು ಮಾಡ್ತಾರೆ. ಅದ್ ನಾನ್ ಮಾಡಲ್ಲ ನಮ್ಮಮ್ಮ ಮಾಡ್ತಾರ ನಂಗ ಗೊತ್ತಷ್ಟೇ ಅದ್ ಹೆಂಗ್ ಹೆಂಗ್ ಅಂತ.
ಹ್ಮ್. ಅಷ್ಟೇನಾ ಹಬ್ಬ.
ಹಾ ಆಮೇಲೆ ಏನು. ಪಟಾಕ್ಷಿ ಅದೆಲ್ಲ ತಂದು. ಪಟಾಕ್ಷಿ ಹಾರಸ್ತೀವಿ ಇಲ್ಲ ಸುಮ್ನೆ ಅಷ್ಟೇ.
ಪೂಜೆ ಎಷ್ಟ್ ಹವರ್ ಮಾಡ್ತೀರಾ ನೀವು ಅಂದ್ರೆ ಪೂಜೆ ಹವರ್ಸ್ ಅಂದ್ರೆ ಹಾ ಬೇಗನೆ ಮುಗ್ದೋಗುತ್ತಾ ಇನ್ನು ಗಂಟೆ ಗಂಟೆ ಗಟ್ಲೆ ಮಾಡ್ತಿರ ಇವಾಗ ಪೂಜಾ ಎಲ್ಲ.
ಹಂಗೇನಿಲ್ಲ ಮಾಡ್ತೀವಂದ್ರು ನಾವ್ ಮಾಡಿದ್ರೆ ಒಂದ್ ಸ್ವಲ್ಪ. ನಿಧಾನವಾಗಿ ಮಾಡ್ತೀವಿ ನಮ್ಮಮ್ಮ ಅವ್ರು ಮಾಡಿದ್ರೆ ಬೇಗ ಬೇಗ ಮಾಡ್
ಬೇರೆಯವರು ಬರಲ್ವ ನಿಮ್ಮ ಮನೆದು ಪೂಜೆ ಎಲ್ಲ ಮಾಡಕ್
ಹಾ ಬರ್ತಾರಲ್ಲ ಊಟಕ್ಕ ಆತರ ಕರ್ದಿರ್ತೀವಿ. ಬರ್ತಾರ ಪೂಜೆ ಮಾಡಕ್ ನಾವ್ ಮನನಿಯವರ್ ಮಾಡ್ಬೇಕು ಹೊರ್ಗಿನವರ್
ಏ ಇವಾಗ ದೊಡ್ದಾಗ ಪೂಜೆ ಹಬ್ಬ ಅದೆಲ್ಲಾ ಇದ್ರೆ ಬೇರೆಯವ್ರು ಬಂದ್ ಮಾಡ್ಕೊಡ್ತಾರೆ ಅವೆಲ್ಲ.
ಅದು ಹಬ್ಬ ಅಂತಂದ್ರೆ ಗೃಹ ಪ್ರವೇಶ ಆ ತರ ಇದ್ ದ್ರೆ ಬೇರೆದವ್ರ್ ಬಂದು ಮಾಡ್ತಾರೆ ನಾವು ಹಬ್ಬ ಇದ್ದಂಗ್ ನಮ್ ಮನೇಲ್ ನಾವೇ ಮಾಡ್ಬೇಕಲ್ಲ.
ಹಂಗೇನು ಕೇಳ್ದೆ ಅ ಒಂದನ್ ಟೈಮಲ್ ಪೂಜೆ ಕರಸ್ ಬೇಕಂತೆ ಇದ್ದಕ್ಕೆ.
ಹಾ ಅದೇ. ಗೃಹ ಪ್ರವೇಶ ಆತರ ಇದ್ರೆ ಅದು ದೊಡ್ ದೊಡ್ಡ ಇರುತ್ತಲ್ಲ ಪೂಜೆ ಅದೆಲ್ಲ ಮಾಡ್ಬೇಕು. ಇದಕ್ಕಂತಂದ್ರೆ ನಾವೇ ಮನೆಯವ್ರೇ ಮಾಡ್ತೀವಿ.
ಮತ್ತೆ ನಿಮ್ ಅಲ್ಲೆಲ್ಲಾ ನಿ. ಆ ರಿಲೇಷನ್ಸ್ ಎಲ್ಲ ಬರ್ತಾರೆ.
ಹಾ ಕರಿತೀವಿ ಅದೇ ಹೇಳಿದ್ನಲ್ಲ ಊಟಕ್ಕ್ ಕರ್ ರಿತೀವಿ ಪೂಜೆ ಮಾಡಕಲ್ಲ ಪೂಜೆ ಮಾಡಿರ್ತಿವಿ ಅವರು ಬಂದು ದೇವ್ರತ್ರ ಕೈ ಮುಕ್ಕೊಂಡು
ಊಟ ತಿನ್ಕೊಂಡ್ ಹೋಗ್ತಾರ್ ಅಷ್ಟೆ.
ಹ್ಮ್ ಎಷ್ಟ್ ವೆರೈಟೀಸ್ ಮಾಡಸ್ತೀರಾ. ಊಟಕ್ಕೆ ಏನೇನ್ ಮಾಡಸ್ತೀರಾ ಅಂದ್ರೆ ಅದಿಷ್ಟೇನಾ ಏನ ಎರಡ್ ಮೂರ್ ವೆರೈಟಿ ಇರುತ್ತಾ.
ಹೋಳ್ಗೆ ಮಾಡ್ತೀವಿ ಚಪಾತಿ ಮಾಡ್ತೀವಿ ಪಲ್ಯ ಮಾಡ್ತೀವಿ ಎರಡ್ ತರ.
ವಡೆ ಗಿಡೆ ಮಾಡಲ್ವಾ.
ಅನ್ನ ಮಾಡ್ತೀವಿ ಸಾಂಬಾರ್ ಮಾಡ್ತೀವಿ.
ಹ್ಮ್.
ಬಜ್ಜಿ ಮಾಡ್ತೀವಿ ಹಪ್ಪಳ ಸಾಕಲ್ಲ ಇಷ್ಟು.
ಹಾ ಉಪವಾಸ ಅದೇನ್ ಮಾಡಲ್ವ ಮಾಡಲ್ಲ ನೀನು.
ಹಾ ಮಾಡ್ತೀವಿ ಅದೇ ಉಪವಾಸ ಮಾಡ್ಬಿಟ್ಟು ಸಂಜೆ ಊಟ ಮಾಡೋದು. ಅಂದ್ರೆ ಎಲ್ರು ಮಾಡಲ್ಲ ಯಾರಾದ್ರು ಒಬ್ರು ಮಾಡ್ಬೇಕದು ಪದ್ಧತಿ ಪ್ರಕಾರ. ಒಬ್ರು ಮಾಡ್ಲೇಬೇಕು ನಮ್ಮಮ್ಮ ನಾವು ಯಾರಾದ್ರು ಮಾಡ್ತೀವಿ.
ಹ್ಮ್.
ನಿಮ್ ನಿಮ್ ಸೈಡ್ ಹೆಂಗ್ ಮಾಡ್ತೀರಾ ಹಬ್ಬ ಎಲ್ಲಾ.
ನಾವು ಅಷ್ಟೇ ಅಷ್ಟೊಂದು ಅಂದ್ರೆ ಅ ಎಲ್ಲಾನೂ ಆಚರ್ಸಲ್ಲ ಅಷ್ಟಕ್ಕಷ್ಟೇ ಆಚರ್ಸ್ತೀವಿ.
ಹ್ಮ್
ಸೇಮ್ ಒಬ್ಬಟ್ಟು ಅದೆಲ್ಲ ಮಾಡ್ತೀವಿ.
ಹ್ಮ್
ಅಷ್ಟು ಅಂದ್ರೆ ಇವಾಗ ಅ ಇದು ಪೂಜೆ ಏನಾದ್ರು ಜೋರಾಗಿದ್ರ ಅಷ್ಟೇ ಅಂದ್ರೆ ಪೂಜೆ ಮಾಡಕ್ ಪೂಜೆ ಪುರೋಹತ್ರೆ ಎಲ್ಲ ಕರ್ಸ್ತಿರ್ತತಿವಿ ಇಲ್ಲ ಅಂದ್ರೆ ಇಲ್ಲ.
ಹ್ಮ್
ಅಂಗೇ ಸಂಬಂಧಿಕರೆಲ್ಲ ಬಂದಿರ್ತಾರೆ.
ಹ್ಮ್
ಆ ಊಟ ಮಾಡಿ ಹ ಊಟ ಮಾಡಿ ಒಂದ ಎಷ್ಟ್ ದಿನ ಇರ್ತಾರೆ ಒಂದ್ ಟೂ ಡೇಸ್ ಹಬ್ಬ ಆಗಿದ್ಮೇಲೆ.
ಹ್ಮ್
ಅಷ್ಟೇ. ಕಾಲ ಕಳ್ಕೊಂಡ್ ಹೋಗ್ತಾರ ಅವ್ರ ಮೊನ್ನೆ ಹ ಕೊಡ್ಸ್ಲೇಬೇಕಲ್ಲ. ಎಲ್ರೂ ಕೊಡ್ಸ ತೃಪ್ತಿ ಮಾಡಿ ಕಳ್ಸ್ಬಿಡದು.
ಹ್ಮ್
ಆಮೇಲೆ ಬಂದಾಗ ಒಂದ್ ಸ್ವಲ್ಪ ಟೈಮ್ ಸಿಕ್ಕ್ರೆ ಎಲ್ಲಾದ್ರೂ ಅಲ್ಲಿ ದೇವಸ್ಥಾನಕ್ಕೆ ಅದಕ್ಕೆ ಇದಕ್ಕೆ ಹೋಗ್ತಾರೆ.
ಹ್ಮ್
ಮತ್ತೆ ಏನೇ ಎಷ್ಟ್ ದಿನ ಆದ್ಮೇಲೆ ಸೇರಿರ್ತೀವಿ ಏನೇನೋ ಮಾತಲ್ಲ ಸ್ಟಾರ್ಟ್ ಆಗುತ್ತೆ.
ಹಾ ಅದ್ರ ಜೊತೆ ಹೆಂಗೆ ಜಗಳ ಸ್ಟಾರ್ಟ್ ಆಗುತ್ತೆ.
ಮತ್ತ ಇವಾಗ ಎಲ್ ಪ್ರೀತಿ ಇರುತ್ತೆ ಎಲ್ ಜಗಳ ಇದ್ದೇ ಇರುತ್ತಲ್ವಾ.
ವಾಹ್ ವಹ್ ವಹ್.
ಅದಕ್ಕೆ ಹಂಗೆ ಎಲ್ಲಾ ನಡಿದ ಹಂಗೆ ಎಲ್ಲಾ ನಡೆಯುತ್ತೆ. ವಟ್ನಲ್ಲಿ ಆ ಅದು ಟೈಮ್ ಚೆನ್ನಾಗಿರುತ್ತೆ ಅವಾಗ.
ನೀನು ಆಡ್ತೀಯೋ ಜಗಳ.
ಹ್ಮ ಆಡ್ತೀನಿ ಇವಾಗ್ ಮನೇಲಿ ಎಲ್ರುೂ ಇದ್ರೆ. ಚೆನ್ನಾಗಲ ಎಲ್ರೂ ಜೊತೆಗಿದ್ದು.
ಹ್ಮ್
ಯಾವಾಗ ಸೇರ್ತೀನವವಿ ಒಂದೇ ಟೈಮ್ ಅಲ್ಲ ಸೇರೋದು ದಿನ ಎಲ್ ಎಲ್ರು ಅವ್ರವ ಕೆಲ್ಸದಲ್ಲಿ ಬಿಜಿ ಇರ್ತಾರಲ್ಲ. ಹಬ್ಬಾ ಅ ಅ ಹಬ್ಬಾ ಟೈಮ ಸೇರುದು.
ಹ್ಮ್
ಅದು ಒಬ್ರು ಬರ್ತಾರೆ ಒಬ್ಬೊಬ್ರು ಬರಲ್ಲ. ಬಂದರು ಜತೆನೆ
ಬಂದವ್ರ್ ಜೊತೆ ಸಂತೋಷವಾಗಿ ಹಬ್ಬ ಮಾಡ್ಬಿಟ್ಟು
ಆಮೇಲೆ ಬ ಮತ್ತೆ ಎಲ್ಲ ಐತಿ ನಿಮ್ ನಿಮ್ ಕೆಲ್ಸಕ್ ಹೋಗ್ಬೇಕು.
ಹ್ಮ್
ಮತ್ತೆ ಆ ಟೈಮ ಅಲ್ಲಿ ಅಂದ್ರೆ ಫುಡ್ಡೇ ಚೆನ್ನಾಗಿರುತ್ತಲ್ಲ ಅಂದ್ರೆ ಊಟ.
ಹಬ್ಬದಿಂದ ನೀನೇನು ಕಲಿಯಲ್ಲ ಅಂದ್ರೆ ಸಂಸ್ಕೃತಿ‌
ಹಾ ಇವಾಗ ಆ ಹಬ್ಬ ಯಾಕ ಆಚರಣೆ ಮಾಡ್ತಾರೆ ಅದ್ರದ್ದು ಅದ್ ಯಾಕ ಆಚರಣೆ ಮಾಡ್ಬೇಕು ಅದೆಲ್ಲಾ ಕಲಿತೀವಿ.
ಹ್ಮ್
ಅದೆಲ್ಲ ಹೇಳ್ಕೊಡ್ತಾರೆ ಹೇಳ್ಕೊಟ್ಟಿಲ್ಲ ಅಂದ್ರು ನಾ ಕೇಳೋದು ಧರ್ಮ ಕೇಳ್ತೀನಿ.
ಯಾರು ನಿಮ್ಮ ಅಜ್ಜಿ ಹೇಳ್ಕೊಡ್ತಾರಾ ನಿಮ್ಮಮ್ಮ ಹೇಳ್ಕೊಡ್ತಾರ.
ಹೂ ಯಾರ ಕೇಳ್ತೀನಿ ಅವ್ರು ಹೇಳ್ಕೊಡ್ತಾರೆ.
ಹಾ
ಇಲ್ಲ ಅಂದ್ರೆ ಒಂದೊಂದ್ ಟೈಮ್ ಅವರೇ ಹೇಳ್ಕೊಡ್ತಾರೆ ಹ ಅಜ್ಜಿ ಅವರೇ ಹೇಳ್ಕೊಡ್ತಾರೆ ಆಲ್ಮೋಸ್ಟ್. ಇಷ್ಟ
ಹ್ಮ್ ಏನೇನ್ ಹೇಳಿದ್ದಾರೆ ಹೇಳಿ ನಮಗೂ ಸ್ವಲ್ಪ.
ಹಬ್ಬಾ ಯಾಕ ಆಚರಣೆ ಮಾಡ್ತಾರನ್ರಿ ಆ ಮೇನ್ ರೀಸನ್ ಏನಂದ್ರೆ ನಾವೆಲ್ಲಾ ಸೇರೋದಕ್ಕೆ. ಮತ್ತೆ ಅದು ಹೊಸ ಬಟ್ಟೆ ಹಾಕಿ ಮತ್ತ ಇವಾಗ ಹಬ್ಬದ ಟೈಮ್ ಅಲ್ಲಿ ತಾನ ಇವಾಗೆಲ್ಲಾ ಹ ವಿಶೇಷವಾಗಿರೋ ಆಹಾರ ಎಲ್ಲ ತಯಾರಿಸೋದು ಅದು ನಮ ಖುಷಿಗೋಸ್ಕರನೇ ಹಬ್ಬ ಸೆಲೆಬ್ರೇಟ್ ಮಾಡೋದು ಹಾ ಸೇರಿ ಹ ಸೇರ್ಲಿ ಅಂತಾನೆ ಆಮೇಲೆ ಪೂಜೆ ಅದೆಲ್ಲಾ ಮಾಡುದು ಅದಕ್ಕೂ ಒಂದೇನಾದ್ರು ಇರುತ್ತೆ ಇವಾಗ ಯಾರಾದ್ರು ಬೇಡ್ಕೊಂಡಿದ್ರು ಅಷ್ಟೇ ಪೂಜೆ ಇಲ್ಲ ಮಾಡದು
ಹಾ
ಹ ಪೂಜೆ ಮಾಡಿದ್ರೆ ಅದ್ರ ಅದ್ರದಿಂದ ಏನಾದ್ರು ಇರುತ್ತೆ ಇವಾಗ ಸುಮ್ನೆ ಯಾವ್ದಾದ್ರು ಹಂಗ ಏನಾಗ್ಲಿಕ್ಕೆ ಇದಕ್ಕೆ ಹ್ಮ್
ಅಂದ್ರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರ್ಲಿ ಅಂತ
ಅದಕ್ಕಾಗಿ ಮಾತ್ರ
ಹ್ಮ್
ನಮ್ಮ ಮನೇಲಿ ಜಾಸ್ತಿ ಜಾಸ್ತಿ ಮಾಡ್ತಾರೆ ಪೂ
ಅಡಿಯಾ
ಹ ಆಡ್ತೀನಲ್ಲ ಜಾಸ್ತಿ ಆಡಲ್ಲ ನಾನು ಆಡಿದ್ರೆ ಮತ್ತೆ ಇಷ್ಟ ಆಗಲ್ಲ ಯಾರಿಗೂ ಬಟ್ ಅವಾಗ ಅವಾಗ ಆಡ್ತಿರ್ತೀನ್ಿ
ಹ್ಮ್ ಹಾ
ನಮ್ಮ್ ಮನಲಿ ಸಿ ನಮ್ಮ ಮನೇಲಿ ಆಡ್ತಾರೆ ಎಲ್ರು
ಹ್ಮ್
ಅದಕ್ಕೊಂದೇನ್ ಪ್ರಾಬ್ಲಮ್ ಇಲ್ಲ ಹ ಅಷ್ಟ ಅಷ್ಟೇ ಅಷ್ಟೇ ದೇವ್ರ ದೇವ್ರ ಭಜನೆ ಎಲ್ಲಾ ಮಾಡ್ತಾರ ನಮ್ಮ ಮನೇಲಿ
ಭಕ್ತಿ ಮನ್ಸಲ್ಲ ಇದ್ರೆ ಸಾಕು ಹಾಡ ಎಲ್ಲಾ ಬೇಡ ಅಂತಯಾ
ಇ ಹಾ ಅಷ್ಟೇ ನನ್ನ ಪ್ರಕಾರ ಅಷ್ಟೇ ನಂಗೆ ಬಟ್ ನಮ್ಮ್ ಮನೆ ಇಲ್ಲ ಎಲ್ಲಾ ಬಿಲ್ಡಪ್ ತಗೋ್ರ ಸ್ವಲ್ಪ ಭಜನೆ ಎಲ್ಲಾ ಮಾಡ್ತಾರೆ
ಹ್ಮ್ ಹ್ಮ್ ಆ ಬಿಲ್ಡಪ್ಪ ಅಲ್ಲ ಅದು ಭಕ್ತಿ ಪದ್ಧತಿ ಇರುತ್ತೆ
ಹ ಅವ್ರಿಗೆಲ್ಲ ಭಕ್ತಿ ಚಿಕ್ಕ ಮಕ್ಳೆಲ್ಲಾ ಹೇಳ್ತಿರೋದು ಮ ನನ್ಗೂ ಜಾಸ್ತಿ ಐತೆ ಬಟ್ ತೋರ್ಸ್ಕೊಳಲ್ಲ ಅಷ್ಟೇ
ಹ್ಮ್ ಹ್ಮ್
ಅಷ್ಟೇತಾ ಮತ್ತೆ
ಮತ್ತೆ ಏನ ಇವತ್ ಸಮಾಚಾರ
ಹೇಳ್ಬೇಕು ನೀವ ಮತ್ತೆ ಮೊನ್ನೆನ ಹೋಗ್ ಬಂದಿದ್ದೀರಾ ಹಬ್ಬಕ್ಕೆ ಅದ ಹಬ್ಬದ ಬಗ್ಗೆ ಹೇಳಿ ಇನ್ನೊಂದ್ ಚಲ ಸ್ವಲ್ಪ ಕೇಳಣ
ಅಷ್ಟೇ ಏನ ಲ್ಲ ಹೋಗೋದು ಹೇಳಿದ್ನಲ್ಲ ಅದೇ ತರ ಪೂಜೆ ಮಾಡದು ಅಕ್ಕ ಪಕ್ಕ ಮನದವ್ರನ್ನ ಕರಯೋದು
ನೀನ್ ಆಡಲ್ವಾ ಭಜನೆ ಸಾಂಗ್ಸ್ ಎಲ್ಲಾ
ಸುಮ್ನೆ ಆಡ್ತೀವಿ ಅಡ ಪೂಜೆ ಮುಗಸಿ ಮಂಗ್ಗಳಾರತಿ ಮಾಡ್ಬೇಕಾದ್ರೆ ಹಡ ಹಾಡ್ತೀವಿ ಅಕ್ಪಕ್ತ ಮನೆಯವ್ರನ್ನ ಕಲಿ ಕರಿತೀನವಿ ಏನೋ ಆಡ್ತೀವಿ ಸುಮ್ನೆ ಸ್ವಲ್ಪ ಹಂಗೆ ಪೂಜೆ ಮಾಡ್ಬಾರ್ದಲ್ಲ ಅದಕ್ಕೆ
ನೀನ್ ಹಬ್ಬ್ದ ಟೈಮ್ ಅಲ್ಲಿ ಹೋಗಿರ್ತ ತಾನೆ ನೀನ್ ಎಲ್ಪ್ ಮಾಡ್ತೀಯಾ ನೀನು ಕೆಲ್ಸ ಮಾಡ್ತಯಾ ಏನಿಲ್ಲಾ
ಮಾಡ್ತೀನಮ್ಮ ನಮ್ಮಮ್ಮನಕಾಯ ಎಲ್ಲಾ ಸಹಾಯ ಮಾಡ್ತೀನಿ
ಹ್ಮ್ ಅಡ್ಗೆ ಮಾಡ್ತಯ ಅಡ್ಗೆ ಎಲ್ಲಾ ಮಾಡ್ತಯ ಪೂಜಾ ಮಾಡ್ತಯ ಬಟ್ಟೆ ಹೋಗಿತಯ
ಹಾ ಮತ್ತೆ ಎಲ್ಲ ಮಾಡ್ಬೇಕಲ್ಲ
ಹ್ಮ್ ಹ್ಮ್
ಅವ್ರ ಪೂಜೆದು ಮಾಡ್ತಿದ್ರೆ ನಾವು ಬಟ್ಟೆ ತೊಳೆಯೋದು ಪಾತ್ರೆ ತೊಳೆಯೋದು ನಾವವು ಪೂಜೆ ಮಾಡ್ತಿದ್ರೆ ಅವ್ರ ಬಟ್ಟೆ ತೊಳೆಯೋದು ಏನೋ ಮಾಡ್ತೀವಿ ಶೇರಿಂಗ್ ಈ ಸ್ ಕೇರಿಂಗ್ ಅಂತ
ಹ ಅೆ
ಹ್ಮ್ ಹೋಗಿದ್ದೆ ಒಂದ್ ನಾಲ್ಕ್ ದಿವ್ಸ ಹೋಗಿರ್ತೀವಿ ಚೆನ್ನಾಗಿದ್ ಬರದಷ್ಟೆ
ಅವ್ರಗ ಎಲ್ ಅವ್ರಿಗೂ ಎಲ್ಲಾ ಕೆಲ್ಸಲ್ ಸಹಾಯ ಮಾಡ್ದಂಗ ಆತ್ತೆ
ಹ್ಮ್ ನಾವು ಕಲಿಬೇಕಲ್ಲ ಎಲ್ಲಾ ಪದ್ಧತಿಗಳು ಅದಕ್ಕೆ
ಬಾಯ್
ವಿಷಯ ಸರಿ ಬಾಯ್